ಹಲೋ.
ಹಲೋ ನಮಸ್ತೆ.
ಹ್ಮ್
ಏನ್ ಮಾಡ್ತಿದ್ದಿರಾ.
ಮಾಡ್ತಿದ್ದೀರಾ.
ನಿಮ್ದು ಧ್ವನಿ ಕೇಳಸ್ತಾ ಇಲ್ಲ ಬಿಟ್ಟಿ ಬಿಟ್ಟಿ ಕೇಳಿಸ್ತಿದೆ.
ಇಗ್ಲೂ ಹಂಗೆ ಆಗ್ತಿದಿಯಾ
ಹಾ ಇವಾಗ ಕೇಳಿಸ್ತಿದೆ.
ಹಾ ಹೇಳಿ ಏನ್ ಮಾಡ್ತಿದ್ದೀರಾ
ಹಾ ಕೂತಿದ್ದೆ ನೀವೇನ್ ಮಾಡ್ತಿದ್ದೀರಾ
ಹಾ ನಾನು ಕುತ್ಕೊಂಡಿದ್ದೆ
ಊಟ ಆಯ್ತಾ
ಹ್ಮು ಆಯ್ತು ನಿಮ್ದ್ ಆಯ್ತಾ
ಹಾ ನಂದು ಆಯ್ತು
ಹಾ
ನೀವೇನ್ ಏನ್ ಮಾಡೋದು ಏನ್ ಕೆಲಸ ಮಾಡೋದ್ ನೀವು
ನಾನೂ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲ್ಸ ಮಾಡ್ತಿದ್ದೀನಿ ನೀವೇನ್ ಕೆಲ್ಸ ಮಾಡ್ತಿದ್ದೀರಾ
ನಾನು ಲಾಯರ್ ಆಗಿ ಕೆಲ್ಸ ಮಾಡ್ತಾ ಇದ್ದೀನಿ
ಹಾ ಹಾಗಿದ್ರೆ ನಮ್ ನಿಮ್ಗೆ ತುಂಬಾ ಕೆಲ್ಸ ಇರುತ್ತೆ ಅಲ್ವಾ.
ಹಾ ತುಂಬಾ ಕೆಲ್ಸ ಇರುತ್ತೆ ನಿಮಿಗೂ ಅಷ್ಟೇ ಅಲ್ವಾ ಮಕ್ಳಿಗೆಲ್ಲ ಹೇಳ್ಕೊಡೋದು ಎಲ್ಲಾ ತುಂಬಾ
ಹಾ ಹ್ಮು ಹೌದು
ನಿಮಗೆ ಕತೆೆಗಳೆಲ್ಲ ಕೇಳ ಅಭ್ಯಾಸ ಇದ್ಯಾ ಚಿಕ್ಕ ವಯಸ್ಸಿಂದ
ಹಾ ಹ ಕಥೆಗಳ್ ಕೇಳೋದಂದ್ರೆ ತುಂಬಾ ಇಷ್
ಕೇಳ್ತಾಇದ್ರ ಚಿಕ್ಕ ವಯಸ್ಸಲೆಲ್ಲಾ
ಹಾ ನಮ್ಮಜ್ಜಿ ನಮ್ಗೆ ಪ್ರತಿ ದಿವಸ ಮಲ್ಗೋವಾಗ ಕತೆ ಹೇಳ್ತಿದ್ರು.
ಹೌದಾ ಇವಾಗ ನಾನೊಂದು ಕಥೆ ಹೇಳ್ಳ ನಿಮಿಗೆ
ಹಾ ಹೇಳಿ
ಇದು ನೀವು ಕೇಳಿಸ್ತೀರಾ ಅನ್ಸುತ್ತೆ ಬಾವಿಯಲ್ಲಿರೊ ಕಪ್ಪೆಅದು ಕೇಳಿದ್ರ
ಇಲೈ
ಹಾ ಹೇಳ್ಳ ಇವಾಗ
ಹಾಯ್
ಕೇಳಕ್ ಇಷ್ಟ ಇದಿಯ ನಿಮಗೆ
ಹಾ ಹ ಹೇಳಿ
ಆ ಒಂದು ಒಂದು ಬಾವಿ ಇರುತ್ತೆ
ಹ
ಆ ಬಾವಿಒಳಗಡೆ ಒಂದು ಒಂದು ಕಪ್ಪೆ ವಾಸಿಸ್ತಾ ಇರುತ್ತೆ
ಹ್ಮು
ಅದಕ್ಕೆ ಆಚೆ ಪ್ರಪಂಚನೇ ಗೊತ್ತಿರಲ್ಲ ಯಾತರ ಇದೆ ಪ್ರಪಂಚ ಬಾವಿಯಿಂದ ಆಚ್ ಚೆ ಅದು ಏನು ಗೊತ್ತಿರಲ್ಲ ಅದು ಆ ಕಪ್ಪೆಗೆ ಅಹಂಕಾರ ಇರುತ್ತೆ ಈ ಬಾವಿಯೆಲ್ಲ ಇಲ್ಲಿ ನಾನೇ ರಾಜ ಅನ್ನ ತರ ನಾನೇ ರಾಜ ನಾನೇ ಅಥವಾ ನಾನೇ ರಾಣಿಯ ಅನ್ನ ಒಂದು ಅಹಂಕಾರ ಕಾರದಿಂದ ಅದು ಬಾವಿಯೊಳಗಡನೆ ಇರುತ್ತೆ ಅದು ಆಚೆ ಪ್ರಪಂಚನೇ ನೋಡಿರಲ್ಲ ಹಿಂಗಿರ್ಬೇಕಾದ್ರೆ ಹಿಂಗಗೆ ಅದು ಜೀವನ ಸಕ್ಸ್ಕೊಂತಾ ಹೋಗ್ತಾ ಇರತ್ತದು ಬಾವಿ ಒಳಗಡೆನೆ ಹಿಂಗಿರುವಾಗ ಒಂದಿನ ಏನಾಗುತ್ತೆ ಅಂದ್ರೆ ಸಮುದ್ರದಿಂದ ಒಂದು ಕಪ್ಪೆ ಹಾರಿ ಬಾವಿ ಒಳಗಡೆ ಬಂದುಬಿಡುತ್ತೆ ಹಲೋ
ಹಲೋ
ಕಳ್ಸ್ ಕೇೇಳಸ್ತಿದಯಾ
ಇಲ್ಲ ನಿ ನೀ ಹಂಗೆ ಬಿಟ್ಟು ಬಿಟ್ಟು ಬರ್ತೀರಿ
ಹೌದ
ಹಾ ಈಗ ಕೇಳಿಸ್ತಿದೆ ಹಿ
ಇವಾಗ ಕೇಳಿಸತಿದ್ಯಾ
ಒಂದ್ ದಿನ ಕೇಳಿಸ್ತ ನಾನು ಇಷ್ಟ ತನ್ ಕೇಳಿದ್ದೆಲ್ಲಾ
ಹಾ
ಒಂದ ದಿನ ಏನಾಗುತ್ತೆ ಅಂದ್ರೆ ಸಮುದ್ರದಿಂದ ಸಮುದ್ರದಲ್ಲಿರೋ ಕಪ್ಪೆ ಬಾವಿಗೆ ಬಂದು ಸೇರ್ಕೊಳ್ಳುತ್ತೆ
ಹಾ
ಈಗ ಬಾವಿ ಒಳಗಡೆ ಇರೋ ಕಪ್ಪೆ ಅಹಂಕಾರದಿಂದ ಹೇಳುತ್ತೆ ನೀನ್ ಯಾಕೆ ಬಂದೆ ಇ ನಂಜ ಆಗ ಹೋಗು ನೀನು ಅಂತ ಹೇಳುತ್ತೆ
ಹಾ
ಕೇೇಳಸ್ತಿದ್ಯಾ
ಹಾ ಕೇಳುತ್ತಿದೆ ಹಲೋ ಹಲೋ ಹಲೋ ನೀನು ಬನ್ನಿ ಕೇಳಿಸ್ತೀರಾ ಹಲೋ ಹಲೋ
ಹಲೋ
ಹಾ ಹೇಳಿ ಈಗ ಕೇಳಿಸ್ತಿದೆ
ಎಸ್ತಾ ಇಲ್ಲ ನನಗೆ
ನಂದ್ವನಿ ಕೇಳಿಸ್ತಿದಯಾ
ಹಾ ಈಗ ಕೇಳಿಸ್ತಿದೆ
ಹಾ ಹೌದಾ ನಿಮ ಧ್ವನಿ ಕೇಳಿಸ್ತಾ ಇರ್ಲಿಲ್ಲ ನನಗ ಇಷ್ಟು ತನಕ
ಹಾ ನಂದು ನಿಮಂದು ಕೇಳತೀರಿ
ಹ ಹೌದಾ ಈಗ ಶುರು ಮಾಡ್ಲಾ
ಹಾ
ಹ ನಾನ ಇಷ್ಟನ್ ಕೇಳಿದೆಲ್ಲ ಕೇಳಿಸ ನಿಮಗೆ ಬಾವಿ ಒಳಗಡೆ ಇರೋದು ಕಪ್ಪ ಇದೆಲ್ಲ ಇವಾಗ ಸಂ ಹ ಸಮುದ್ರದಿಂದ ಒಂದು ಕಪ್ಪೆ ಬಾವಿ ಒಳಗಡೆ ಬಂದು ಬಿಡುತ್ತೆ ಆಗ ಈ ಬಾವಿಯ ಒಳಗಡೆ ಇರ ಕ್ಕಪ್ಪ್ ಪೆ ಹೇಳುತ್ತೆ ನೀನ್ ಅಹಂಕಾರದಿಂದ ನೀನ್ ಏನ್ಕು ಬಂದೆ ನಾನ್ ನಂದೇ ಜಾಗ ಇದು ನಾನ ಇಲ್ಲಿ ವಾಸ ತಾ ಇದ್ದೀನಿ ತುಂಬಾ ವರ್ಷಗಳಿಂದ, ಹೋಗು ನೀನು ಅಂತ ಎಲ್ಲ ಅದಕ್ಕೆ ಹ ಬೈಯ್ಯುತ್ತೆ ಕೇಳುತ್ತೆ ಹೋಗು ಅಂತೆಲ್ಲಾ ಆದೇಶ ಮಾಡುತ್ತೆ. ಅದಿಕ್ಕೆ ಸಮುದ್ರದ್ ಒಳಗಡೆ ಇರೊ ಕಪ್ಪೆ ಇದು ನಿನ್ ಇಷ್ ಇಷ್ಟುಕ್ಕೆ ನೀನ್ ಹಿಂಗಾಡ್ತಿದಿಯಾ ಇನ್ನು ನನ್ ಪ್ರಪಂಚ ನೋಡ್ಬೇಕು ನೀನು ನನ್ ಪ್ರಪಂಚ ಇದ್ರುಕ್ಕಿಂತ ತುಂಬಾ ದೊಡ್ಡದಾಗಿದೆ ಅಂತ ಹೇಳುತ್ತೆ. ಅದಕ್ಕೆ ಬಾವಿ ಒಳಗಡೆ ಕಪ್ಪೆ ಇರುತ್ತ್ ತ್ತೆ ಹೌದಾ ಅದು ಇನ್ನು ಆ ಥರ ಆ ಪ್ರಪಂಚ ಯಾವುದು ಅಂತೆಲ್ಲ ಅಂತ ಹೇಳುತ್ತೆ. ಅದಕ್ಕೆ ಈ ಸಮುದ್ರದಲ್ಲಿರೋ ಕಪ್ಪೆ ಅದು ನನ್ ಅದು ಸಮುದ್ರ. ಈ ಬಾವಿಗಿಂತ ಹತ್ತು ಪಟ್ಟು ಹೆಚ್ಚಾಗಿರುತ್ತ್ ತ್ತ ಬಾವಿಯ ಯಾವೊಂದು ಒಂದ್ ವರ್ಷ ಒಂದರಷ್ಟು ಸಮುದ್ರದ ಒಂದರಷ್ಟು ಬಾವಿ ಇರಲ್ಲ.
ಹ್ಮ್
ತುಂಬದು ತುಂಬಾ ಅಗಲವಾಗಿ ಆಳವಾಗಿ ಇರುತ್ತೆ ಅದ್ರಲ್ಲಿ ಸಾವಿರಾರು ಜಲಚರಗಳು ಆಹ ವಾಸಿಸ್ತಾ ಇರುತ್ತೆ ಅಂತ ಅನತ್ತೆ. ಆ ಬಾವಿಯ ಒಳಗಡೆ ಇರಕಪ್ಪೆ ಇಲ್ಲ ನಿ ಸುಳ್ಳು ಹೇಳ್ತಾ ಇದ್ಯಾ ಇಷ್ಟ್ ಇದೇ ಬಾವಿನೇ ದೊಡ್ದು. ಅಂತೆಲ್ಲಾ ಹೇಳುತ್ತೆ. ಆಹ ಹಿಂಗಿರ್ಬೇಕಾದ್ರೆ ಆ ಈ ಸಮುದ್ರದೊಳಗಡೆ ಇರೋ ಕಪ್ಪೆ ಹೇಳತ್ತೆ ಬಾವಿ ಒಳಗಡೆ ಇರೋ ಕಪ್ಪೆಗೆ ಬಾ ನೀನ್ ಇಲ್ಲೇ ಇದ್ದೇನ್ ಮತ್ತೆ ನಾನ್ ಆಚೆ ಪ್ರಪಂಚ ತೋರಿಸ್ತೀನಿ ನಿನಗೆ
ಹಾ
ಅಂತ ಹೇಳುತ್ತೆ ಸೋ ಬಾವಿ ಒಳಗಡೆ ಇರಕಪ್ಪೆ ಸರಿ ನಡಿ ನೋಡೋಣ ನಿನ್ ಪ್ರಪಂಚ ಯಾವತರ ಇದೆ ಅಂತ ಆಚೆ ಬರುತ್ತೆ. ಆಗ ಅದು ಸಮುದ್ರನ ನೋಡಿ ಆ ತುಂಬಾ ಆಶ್ಚರ್ಯವಾಗುತ್ತೆ. ಇಷ್ಟು ದೊಡ್ಡದಾಗಿ ಇಷ್ಟು ವಿಶಾಲವಾಗಿ ಇದ್ಯಾ ಪ್ರಪಂಚ.
ಹಾ
ಅಂತ ಹೇಳುತ್ತೆ.
ಹಲೋ
ಇಷ್ಟು ಪ್ರ ಹಲೋ
ಹಾ ಹೇಳಿ.
ಕೇಳಸ್ತಾ ಇದೆ ಅಲ್ಲಾ?
ಹಾ ಕೇಳುತ್ತೇ ಹೇಳಿ.
ಹಾಂ ಇಷ್ಟು ವಿಶಾಲವಾಗಿ ಇಷ್ಟು ಯಥೇಚ್ಛವಾಗಿ ನೀರಿನಿಂದ ತುಂಬಿದೆಯಲ್ಲ ಇದು ಅಂತ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ಸಮುದ್ರದಲ್ಲಿರೋ ಕಪ್ಪೆ ಮ ತ್ತು ಬಾವಿಯೊಳಗಡೆ ಇರೋ ಕಪ್ಪೆ ಎರಡೂ ಜೊತೆಯಾಗಿ ಗೆಳೆಯರಾಗಿ ಬಾವಿಯಿಂದ ಸಮುದ್ರದ ಕಡೆಗೆ ಆರಾಮ ಹಾಯಾಗಿ ಹೋಗುತ್ತೆ.
ಇಷ್ಟ ಆಯ್ತಾ ಕತೆ?
ಹಾ ಇಷ್ಟ ಆಯ್ತು
ಹಾ
ಹ್ಮ ನೀನೆಲ್ಲಿಂದ ಕಲ್ತ್ರಿ ಕತೆೆ ಹೇಳೋದು.
ನಿಮಗ್ ಅಡ್ಗೆ ಮಾಡಕ್ ಬರುತ್ತಾ.
ಹಾ
ಬರ್ ಹೌದಾ
ಟೀ ಕಾಫಿ ಮ್ಯಾಗಿ ಈ ತರ ಮಾಡ್ ನಿಮ್ಗೆ ಬರುತ್ತಾ
ಹಾ ನಾನ ಹೇಗೆ ಬರುತ್ತೆ ಮಾಡೋದಕ್ಕೆ.
ಏನೇನು ಅಡುಗೆ ಮಾಡ್ತೀರಾ.
ನಾನು ಆ ಚಿತ್ರಾನ್ನ ಅನ್ನ ಸಾಂಬಾರ್ ಪಲಾವವು ಆ ಬಿಸಿಬಳೆ ಭಾತು
ಈ ತರ ಎಲ್ಲಾ ತರ ರೊಟ್ಟಿ ಮದನಾಡು ಸ್ಪೆಷಲ್ ರೊಟ್ಟಿ ಎಲ್ಲಾ ತ್ರನು ಅಡುಗೆ ಮಾಡ್ತೀನಿ ನಾನು.
ಹ್ಮ್ ಅಡ್ಗೆ ಮಾಡೋದ ಎಂಗ್ ಕಲ್ಟ್ರಿ.
ಆ
ಎಲ್ಲಿ ಕಲ್ತ್ರಿ ನೀವು ಅಡ್ಗೆ ಮಾಡದು
ಅಂದ್ರೆ ಅಮ್ಮ ಮಾಡದ್ನ ನೋಡಿ ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ. ಆಮೇಲೆ ನಾನು ಪ್ರಯತ್ನ ಮಾಡಿ ಮಾಡಿ ಮಾಡಿ ಈ ಇವಾಗ ಚೆನ್ನಾಗಿ ಬರುತ್ತೆ ಮಾಡೋದಿಕ್ಕೆ ಅಮ್ಮ ಮಾಡೋದನ್ನ ನೋಡ್ಕೊತಾ ಇದ್ದೆ ಚಿಕ್ ವಯಸ್ಸಲ್ಲೆಲ್ಲ ಹೆಂಗ್ ಮಾಡ್ತಾರೆ ಅವರು ಅಂತ ಆ ಅಡುಗೆ ಮನೆಗೆ ಹೋಗಿ ಅಮ್ಮನಿಗೆ ಸಹಾಯ ಸಹಾಯ ಮಾಡ್ತಿದ್ದೆ ಅವಾಗ ನೋಡಿ ನೋಡಿ ಕಲ್ತೆೆ. ಅಜ್ಜಿ ಅಮ್ಮ ಎಲ್ಲಾ ಮಾಡ್ತಾ ಇದ್ರು ಅವಾಗ.
ಮನೇಲಿ ಎಲ್ಲರಿಗು ಇಷ್ಟನ.
ಹ್ಮ್ ಎಲ್ಲರಿಗೂ ನಾನ್ ಮಾಡೋ ಅಡ್ಗೆ ಅಂದ್ರನೆ ತುಂಬಾ ಇಷ್ಟ.
ಹ್ಮ್
ಎಲ್ಲರೂ ಖುಷಿಯ ಖುಷಿಪಟ್ಟು ತಿಂತಾರೆ ನಾನು ಮಾಡೋ ಅಡ್ಗೆ ನನ್ ನಮ್ಮಪ್ಪ ಎಲ್ಲಾ
ಹ ಎಲ್ಲಾ ಆಯ್ತಾ
ಏನು
ನಿಮ್ದು ಕಾಫಿ ಟೀ ಆಯ್ತಾ
ಕಾಫಿಯಾ ಆಯ್ತು ನಿಮ್ದ ಆಾಯ್ತಾ
ಹಾ
ನೀವೇ ಮಾಡಿದ್ದ
ಹಾ ನಾನ ಪಿ
ಹ ನೀವ ನ್ ಕಲ್ಸಿದು ಅಡ್ಗೆ ಮಾಡನ್ನ
ನಾನು ನಮ್ಮಮ್ಮ ಜೊತೆ ಅಂದ್ರೆ ನಮ್ಮಮ್ಮ ಸಹಾಯ ಮಾಡ್ಕೊಂಡ್ ಮಾಡ್ಕೊಂಡು ನಾನು ಅಂಗೆ ಕಲ್ಿ
ಹ ಹೌದಾ ಹಂಗೆ ಮಾಡ್ತಾ ಮಾಡ್ತಾ ತ್ತಾ ಮುಂದೆ ಬರುತ್ತೆ ಬಿಡಿ ಕಲಿತೀರಾ
ಹಾ
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ನನಗೂ ನಿನ್ನ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು.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
ಹ್ಮ.